ಹ
ಹಲೋ
ಹ ಹಾ
ಅಲೋ ಏನಿಲ್ಲ ಸುಮನೆನ್ ಮಾಡ ಕೊಂಡೇವೆ
ಹಾ ಊಟ
ಊಟ ಆಯ್ತಾ ನಿಮ್ಮ
ಇದು ಜಸ್ಟ್ ಆಯ್ತ್ ನೋಡ್ರಿ
ಹ್ಮ್ ಏನ್ ಉಂಡಿರ
ನಾವು ಹೋಳ್ಗಿ ತುಪ್ಪ ಅನ್ನ ಸಾರು
ಹೌದಾ
ನಾವವು್ದ ಜಸ್ಟ್ ಈಗ ಬಿರಿಯಾನಿ ಅಂತ ಉಣ್ದೆ
ಬಿರಿಯಾನಿ ತಿಂದ್ರಾ
ಹಾ ಬಿರಯಾನಿ ತಿಂದಿದ್ದ
ಹ ಹ್ಮ್ ಯಾವ ಬಿರಿಯಾನಿ ದಮ್ ಬಿರಿಯಾನಿ
ಧಾಮ್ ಬಿರನ್ಯ ಅಂತ
ಹ್ಮ್ ಆಸ್ಟೆಲ್ಲ್ಲ ಇರೋದು ನೀವು
ಹ ಆತಲ್ಲ ಅಲ್ಲ ನೀವು
ನಾವವು ನಮ್ದು ದೊಡ್ಡ ಮನೆ ಇದ್ದಾರಿ ನಮ್ಗೆ ಯಾಕ ಅಷ್ಟಲು
ನೀವ ಅಂದ್ರೆ ಬಾಳ ರೀಸ್ ಸ್ಟಾಂಡ್ ಇದೀರಾ
ಹಾ ಅಷ್ಟ ನಿಮ್ಮಷ್ಟೇನ ಇಲ್ಲ ರೀ ನಿಮ್ದ್ ಯಾವರು
ನಮ್ದ ಗುಲ್ಬರ್ಗ ರೀ
ಹೌದ
ಹ್ರೀ ನಿಮ್ದ
ನಮ್ದು ಇಲ್ಲೇ ಯಾವ್ದು ರಾಯಚೂರ್ ಹತ್ರ
ರಾಯಚೂರಾ
ಹ್ಮ
ರಾಯಚೂರ್ ಅಂದ್ರೆ ಬಿಗ್ ಸಿಟಿ ಆಯ್ತಾ ಹಾ ಶಕ್ತಿ ನಗರೀ.
ಹಾ ಅಲ್ಲಿ ಇರ್ತೀವಿ ನಾವ್ ಚಿಕ್ಸುಗುರ್ ಅಂತ ಇದೆ ಅಲ್ಲಿ ಅಲ್ಲಿ ಇರ್ತೀವಿ
ಹೌದಾ
ಹಾ
ರಾಯಚೂರ್ ಅಂದ್ರೆ ಬಾರಿ ಸಿಟಿ ಆಯ್ತಲ್ಲಾ
ಹಾ ಮಸ್ತ್ ಸಿಟ ಇದೆ
ಹ್ಮ್
ಮತ್ತೆ
ಮತ್ತೆ ಏನ ಇಲ್ದರಾ ನಮ್ದು ಗುಲ್ಬರ್ಗ ದಾಗ ಒಂದ್ ಮನೆ ಆಯ್ತ ಅಲ್ಲೇ ಇರ್ತೇವ ನಾವು.
ಹ ಹು
ಹ್ಮ್ ಮತ್ತೆ ನಾವು ಇಂಜಿನಿಯರ್ ಸ್ಟಡಿ ಮಾಡಕತಿದ ನೀವು.
ಹ್ಮ್ ನಾವು ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡಿದೀವ್ರಿ.
ಹೌದಾ ಎಷ್ಟನೇ ಸೆಮ್ ಇದ ನಿಮ್ದು.
ನಮ್ದು ಲಾಸ್ಟ್ ಸೆಮ್ ಇದೆ.
ಹೌದಾ ನಮ್ದು ಸೆಕೆಂಡ್ ಸೆಮ್ ಇದ್ದೆ.
ಹ್ಮ್ ರಿಸಲ್ಟ್ ಎಸ್ಟ್ ಆಗಿತ್ತು ಪಿ ಯು ಸಿ.
ಪಿ ಯು ಸಿ ಏಟಿ ಪರ್ಸೆಂಟ್ ಆಗಿತ್ತ ನಿಮ್ದು.
ಅಷ್ಟೇನಾ.
ಹ್ಮ್
ನಮ್ದು ಎಯ್ಟಿ ಫೈವ್ ಆಗಿದೆ.
ಹಾಅ
ಅಷ್ಟೇ ಅಂದ್ರೆ ನೀವೇನು ಇಂಜಿನಿಯರಿಂಗ್ ಮಾಡಿದ್ರ ಅಲ್ವಾ.
ಹೌದಾ
ಏನು ಸಿ ಇ ಟಿ ಮೇಲೆ ಹೋಗಿದ್ದೀರಾ ಏನ್ ಮ್ಯಾನೇಜ್ಮೆಂಟಾ.
ನಮದ ಸಿ ಇ ಟಿ ಮೇಲೆ ಆಗೈತೆ.
ಹೌದಾ ಎಷ್ಟಿದೆ ರಾಂಕಿಂಗ್.
ನಮ್ದು ಒಂದ್ ಲ್ಯಾಕ್ ಅ ರಾಂಕಿಂಗ್ ಇದ್ದಿತ್ತ ಅದಕ್ಕೆ ಗೌರ್ಮೆಂಟ್ ಸೀಟ್ ಮೇಲೆ ಆಗೈತಿ.
ಹ್ಮ ಚಲೊ ಇದೆನಾ ಕಾಲೇಜು.
ಕಾಲೇಜ್ ಐತಿ ಅಷ್ಟ ಕಷ್ಟಕ್ಕೆ.
ಅಲ್ಲಾ ಐತೆ ಬಿಡ್ರಿ ಗೊತ್ತು ಸರಿಯಾಗಿದಾನ ಕಾಲೇಜು. ಅಂದ್ರೆ ಟೀಚರ್ಸ್ ಅದೆಲ್ಲ.
ಟೀಚರ್ಸ್ ಅವರು ಏನು. ಹೇಳ್ತಾರ ಅದ ತಿಳಿಯಲ್ಲ ಪರ್ವಾಗಿದೆ ನಾವು ಹೇಳುದು ಅವ್ರಿಗೆ ನಾವು ಕಾಲೇಜಿಗೆ ಹೋಗಲ್ಲ ಆಲ್ಮೋಸ್ಟ್. ನಡೆತೈತಿ.
ಹೋಗ್ಬೇಕ್ರೀ ಕಾಲೇಜ್ಗೆ ಅಪ್ಪ ಅಮ್ಮ ಕಷ್ಟಪಟ್ಟು ಕಳ್ಸಿರ ತಾರೆ ಓದಬೇಕು ನನ್ ಮಗ ಅಂತ.
ಹೋಗ್ತೇವೆ ಹಂಗೇನಿಲ್ಲ. ಹೋಗ್ತೇವೆ ಎಕ್ಸಾಮ್ ಬಂದಂದ್ರೆ ಹೋಗ್ತೇವೆ.
ಓದಿ ಚೆನ್ನಾಗ್ ಓದಿ ಮುಂದೆ ಒಳ್ಳೆ ಫ್ಯೂಚರ್ ಇದೆ.
ಹಾ ನೀವು ಬಿ ಚೆನ್ನಾಗಿ ಒದ್ರಿ ಮುಂದೆ ಇವ ಫ್ಯೂಚರ್.
ನಾವು ಓದ್ತೀವಿ ಬಿಡ್ರಿ ಅಂದ್ರೆ ನಮ್ದು ಒಂದು ಬ್ಯಾಕ್ ಎಲ್ಲ ನಿಮವ್ ಯಸಿದೆ ಬ್ಯಾಕ್ ಲಾಕ್ಸ್.
ಬ್ಯಾಕ್ ಲೋಗ್ಸ್ ಇಲ್ರಿ ನಮ್ದು ಅಲ್ ಕ್ಲಿಯರ್ ಎಲ್ಲಾ ಸೆಮ್. ಅವ್ರಿ
ಹಾ ಅಂದ್ರೆ ಒಳ್ಳೆ ಫ್ಯೂಚರ್ ಇದೆ ನಿಮ್ಗೆ ಮುಂದೆ.
ಹಾ ನಿಮ್ದ ರಿ ರಿ ನೀವು ಸೆಕೆಂಡ್ ಪಿ ಯು ಸಿ ಯಟಿ ಫೈವ್ ಪರ್ಸೆಂಟ್ ಮಾಡಿರಿ ಇಲ್ರಿ. ಅದಕ್ಕೆ ಮುಂದೆ ಜಲ್ದಿ ಜಾಬ್ ಸಿಗ್ತದೆ ಏ ನೋಡ್ರಿ.
ಇವಾಗ ಏನಿದೆ ಮುಂದೆ ಪ್ಲಾನು ನಿಮ್ದು ಅಂದ್ರೆ. ಇಂಜಿನಿಯರಿಂಗ್ ಮುಗುದ್ಮೇಲೆ ಅಬ್ರಾಡ್ ಗಿಬ್ರೋಡ್ ಹೋಗ್ತಿರ ಬೇರೆ ದೇಶಕ್ಕೆ.
ಹೋಗ್ಬೇಕಂತ ಐತ್ರಿ ಮುಂದ್ ಪ್ಲಾನ್.
ಹೌದ್ರೀ ಅಂದ್ರೆ ನಿಮ್ ಕಾಲೇಜ ಅಲ್ಲಿ ಪ್ಲೇಸ್ಮೆಂಟ್ ಅದು ಏನಾದ್ರು ಇದಿಯ. ಪ್ಲಸ್ಮೆಂಟ್ ಆಗ್ತಾವ.
ಆಗ್ತಾವ್ರಿ ಅಷ್ಟೇನು ಆಗಲ್ಲ ಒಂದೆ ಬೆಂಗಳೂರು. ಇರು ಅಲ್ಲಿ ಆಗ್ತದ್ರೆ
ಅಂದ್ರೆ ನೀವ್ ಏನ್ ಮಾಡಿ ಗೊತ್ತಾ ಸೀನಿಯರ್ದು ಸಜೆಷನ್ ತಗೊಳಿ
ಹೌದ್ರೆ
ಸೀನಿಯರ್ ಎಲ್ಲಾ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ವಾ
ಹಾ ಹಾ
ಸೊ ಅವರು ಹೇಳ್ತಾರೆ ಏನೇನ್ ಮಾಡ್ಬೇಕು ಪ್ರೊಸೀಜರ್ ಎಲ್ಲ ಹೇಳ್ತಾರೆ ನೀವು ಅದ್ನ ಫಾಲೋ ಮಾಡಿ ಸಾಕು
ಹೌದ್ರಿ ಸರಿ ಸ ಸೀನಿಯರ್ ಎಲ್ರೂ ಮಾತ್ಕಳ್ತೇವ್ರೆ ಆಯ್ತ್ರಿ ಮತ್ರರಿ ನಿಮ್ದ ಹೆಂಗ್ ನಡೆತಿ ಕಾಲೇಜಿ
ನಮ್ದು ಕಾಲೇಜ ಎಲ್ಲಾ ಕರೆಕ್ಟ್ ಆಗಿ ನಡೆದಿದೆ ನಾವು ಅಂದ್ರೆ ಸ್ಟಡಿ ಬಗ್ಗೆ ಅಷ್ಟು ಹಾ ರೀ
ಕಾಲೇಜಿನ ಟಾಪ್ಗೆ ನೀವೇ ಇದ್ದಿರಬೋದ್ರಿ
ಹಾ ಇಲ್ಲ ರೀ ಅಂದ್ರೆ ಒಂದ್ ಪರ್ಸನ್ ನಮ ಇಲ್ಲಿ ನಮ್ ಕಾಲೇಜ ಅಲ್ಲಿ ಒಬ್ರು ಇದ್ದಾರೆ ದಿಶು ಅಂತ
ಹಾ ಹಾ
ಅವರು ನನ್ಕಿನ್ನ ಒಂದು ಪರ್ಸೆಂಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಹಾ ಅವರು ಅವ್ರದು ಫಸ್ಟ್ನೇ ರಾಂಕ್ ಇದೆ ನಂದು ಸೆಕೆಂಡು
ಓ ಚೆನ್ನಾಗಿದ್ದಾರ ಎಲ್ಲ ಸೆಕೆಂಡ್ ರಾಂಕ್ ತಂದಿರಿ
ಹಾ ಹಾ ಅಷ್ಟೇ ಮುಂದೆ ನಮ್ದು ಪ್ಲಾನ್ ಇದೆ ಅಂದ್ರೆ ನಮ್ದೇ ಒಂದ ಸ್ವಂತ ಮನೆ ಮತ್ತೆ ಕಾರು
ಹಾ
ಏನೇನೋ ಪ್ಲಾನಿಂಗ್ಸ್ ಇದ್ದಾವೆ ಎಲ್ಲಾ ದೇವ್ರ್ ದಯೆ ಇದ್ರೆ ವರ್ಕ್ ಆಗುತ್ತೆ
ಚೆನ್ನಾಗ ಅಯ್ತಿಲ್ಲ ನಿಮ್ಮ್ ಪ್ಲಾನ್
ಹ್ಮ್
ಒಂದೆ ಇವರ್ ಫ್ಯ ಫ್ಯೂಚರ್ ಚಲೋ ಮಾಡ್ಬೇಕಂತ ನೀವು ಮಾಡ
ಹಾ ಹಾ ಹ್ಮ್ ನೀವು ಯಾವ್ದ ಕ್ಯಾಸ್ಟ್ ಯಾವ್ದ ನಿಮ್ದು
ನಮ್ದು ಎಸ್ ಸಿ ಕಾಸ್ಟ್ ಬರುತ್ತೆ ನಿಮ್ಮದು
ಹೌದಾ ನಮ್ದು ಎಸ್ ಸಿ ಕ್ಯಾಸ್ಟ್ರೀ
ಹೌದಾ ಇಬ್ರುದು ಸೇಮ ಐತರಿಲ್ರಿ ಕ್ಯಾಸ್ಟ್ ಮುಂದೆ ನಮಗ ಬಾಳ್ ಬೆನಿಫಿಟ್ಸ್ ಇರುತ್ತೆ ಹಾ ಬೇರೆ ಬೇರೆ ಬರುತ್ತೆ
ನಿಮ್ದ ಯಾವ್ದ ಅದ್ರಲ್ಲಿ
ಎಸ್ ಸಿ ದಾಗ ಲಂಬಾಣಿ ಅಂತ ಬರುತ್ತೆ
ಲಂಬಾಣಿಲಿ ಊಟ ಮಾಡಿದ್ರ ಅನ್ನದಕ್ಕೆ ಏನ ಅಂತಾರೆ
ಲಂಬಾಣಿಯಲ್ಲಿ ಊಟ ಮಾಡದಂದ್ರೆ ಕಾಣೋ ಕಾಲದು ಕಯ್ಯ ಅಂತ ಅಂತಾರೆ
ಹ್ಮ್ ಹೊರಗಡೆ ಹೋಗೋಕ್ಕೆ
ಸಲ್ವಾರ್ ಜಾಮ ಅಂತ ಅಂತಾರೆ
ಚಲ್ ಬಾರ ಜಾಮಾ
ಹಾ ರೀ
ಹಾ
ಯಾವ್ ನಿಮ್ದ ಕನ್ನಡ ಏನ್ರೀ ಭಾಷೆ
ಹಾ ರೀ ಮತ್ತ ಇಷ್ಟೊತ್ತು ಕನ್ನಡದಲ್ಲೇ ಮಾತಾಡಿದೀನಲ್ರರಿ
ಹೂ ಇಲ್ರರಿ ನಿಮ್ ಕಾಸ್ದಾಗ ಕನ್ನಡದಾಗ ಬರುತ್ತೇ ನ್ರರಿ ಅಂಬೇಡ್ಕರ್ ಮಂದೇವ
ಹಾ ಅಂದ್ರೆ ನಮ್ದು ಅಂಬೇಡ್ಕರ್ ಮಂದಿ ಅಲ್ವಾ ಅಲ್ಲ ಇದು ನಾಯಕರು ಅಂತ ಗೊತ್ತ ವಾಲ್ಮೀಕಿ
ಹಾ ಹಾ ಅರೆ
ಹಾ ಹ ಆಕಾಶ್ ನಮ್ದು
ಆ ಕಾಷ್ಟ ಏನ್ ಅದೇನಲ್ಲ ದೊರೆಗಳು ಏನ್ರರಿ ನೀವು
ಹಾ
ದೊರಿಗಳು ಕಾಲ್ ಇದು ಇರ್ತಾರದೆ ಡೇಂಜರ್ ಮಂದಿ ಮ್ಯಾಬಿ ಅದೇ ಇದ್ದೀರ ನೋಡಿ
ಏ ಇಲ್ಲ ರೀ ನಾವು ಸಾಫ್ಟ್ ಬರ್ತಾನ ಇದಿದೀವಿ
ಹಾ
ಮತ್ತೆ ನೀವ್ ಯಾವ್ದು ಸ್ಪೋರ್ಟ್ಸ್ ಗ ಏನ್ ಆಡಲ್ವಾ
ಸ್ಪೋರ್ಟ್ಸ್ ಆಡ್ತೇನೆ ವಾಲಿಬಾಲ್ ಅಂತ ಆಡ್ತೇವ್ರಿ ಸಂಜೆ ಐದ್ ಗಂಟೆ ಲಂದ ಆರೂವರೆ ಗಂಟೆ ತನ ಆಡ್ತೇವ್ರ ನಿಮ್ದು
ನಾವು ಖೋಖೋ ಆಡ್ತವ್ರಿ ಖೋಖೋ ಮತ್ತೆ ಥ್ರೋಬಾಲು
ಹ್ಮ್ ನಿಮ್ಮ ಸ್ಕೂಲ್ ನಲ್ಲಿ ಖೋಖೋ ಬರುತ್ತೇರಿ ಸ್ವಲ್ಪ ಸಲ್ ಬರುತ್ತೇರಿ ಖೋಖೋ
ಅ ಫಲ್ ಪರ್ಫೆಕ್ಟ್ ನೋಡಿ ಸ್ವಿಮಿಂಗ ಅಂದ್ರೆ
ಹೌದ್ರಿ ಅದು ಕಲಿಬೇಕಂತ ಐತ್ರಿ ಕಲ್
ಹಾ ಮುಂದೆ ಎಲ್ಪ್ ಆಗುತ್ತೆರಿ ಅದು ಯಾಕಂದ್ರೆ ಎಲ್ಲಾದ್ರೂ ಕೆರೆಗೆರೆಗ್ ಬಿದ್ರಾ ಅಂತ ತಿಳ್ಕೊಳೆ
ಹಾ ರೀ
ಇಸೊಕೊಂಡ ಬರ್ಬೇಕಲ್ವಾ
ಅದನ್ನೇ ಆಯ್ತ್ರಿ ಅದು ಕಲಿಬೇಕಂತ ಬಾಳ ಆಸೆ ಆಯ್ತ್ರಿ ನಮ ದೋಸ್ತಕ್ ಕಲಸ್ತಾರಿ ಹಂಗನ ಹ
ಹಾ ಆಯ್ತು ಆಯ್ತು ಮತ್ತೆ
ಮತ್ತೆ ನೀವ ಹೇಳ್ರಿ ಹೆಂಗ ನೀಮ್ದ ಫ್ಯೂಚರ್ ಪ್ಲಾನ್ ಮುಂದೆ ಏನಾಯತ್ರಿ ಏನೆಲ್ಲಾ
ನಮ್ದದಾರಿ ಹೇಳನಲ್ಲ ಮನೆ ತಗೋಬೇಕು
ಹ್ಮ ಮ್ಯಾಬಿ ನಮ್ದಿ ಹಂಗಗೆ ಐತ್ರಿ ಮುಂದ್ ಏನತದ ಏನನ್ರಿ
ಹ ಚೆನ್ನಾಗ್ ಓದಿರಿ ನೀ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಹೇಳಿ ನನ್ನ ಹತ್ರ ಹೇಳ್ಕೊಳಿ
ಏನಾದ್ರೂ ಇದ್ರೆ ಕೇಳ್ತೀನಿ ನಾ ಹಂಗೇನ್ ಇಲ್ರಿ ಸೀನಿಯರ್ಸ್ ಯಾರ ಇದ ಅಂದ್ರೆ ಕೇಳ್ತೇವ್ರೀ ಹಂಗೇಏನ್ಲ್ರಿ ಬಾಳ ಹೆಲ್ಪ್ ಮಾಡ್ತಾರ ನಮಗ್ಗೆ ಸೀನಿಯರ್ಸ್ ನಮ್ ಗುಲ್ಬರ್ಗ ರೀ
ಹೌದ್ರಿ
ಹಾ ರೀ
ಹ ಹಾ
ಮತ್ತೆ ಎಲ್ಲಾ ಪಿಜಿಲ್ ಅಲ್ವಾ ನೀವು ಇರೋದು
ಇಲ್ರರಿ ಹಾಸ್ಟಲಿಯಲ್ಲಿ ಇರೋದ್ರಿ ನಾವು
ಹ ಹೌದಾ ಅಷ್ಟ ಷ್ಟಲ್ಲ ಊಟ ಎಲ್ಲ ಚೆನ್ನಾಗ್ ಕೊಡ್ತಾರ ಅಲ್ಲಿ
ಅಷ್ಟೇ ಅಷ್ಟೇ ಕೊಡ್ತಾರೀ ಒಂದೊಂದ್ಸರ್ತಿ ಸರಿಯಾಗಿಗಿಲ್ಲ ಅಂದ್ರೆ ತವ್ರಿ ಸರಿಯಾಗ್ ಮಾಡ್ರಿ ಇದು ಚಲೋ ಆಗಲ್ಲ ಇದು ಚಲೋ ಆಗಲ್ಲ ಅಂತ ಕೇಳ್ತರು ಕ್ಲೀನ್ ಕ್ಲೀನ್ ಇರ್ತರೆ ಒಂದ್ ವಾರ ಗೊಮ್ಮ ತೊಳಿತಾರ
ಹಾ ಹಾ ನೀವು ಸ್ವಚ್ತೆ ಕಾಪಾಡ್ಕೊಳ್ಳಿ ಅಂದ್ರೆ ವಾಶ್ರೂಮ್ ಅದೆಲ್ಲ ಹೋಗ್ ಬಂದ್ರೆ ನೀರ್ ಹಾಕ್ ಬನ್ನಿ ಸ್ವಚ್ಛತೆ ಕಾಪಾಡಿಕೊಳ್ಳಿ
ಇಲ್ರರಿ ಹಂಗೇನ ಹೇಳಲ್ರಿ ಹಾಗೆ ಎಲ್ಲರೂ ಮಾಡ್ತಾರ ಎಲ್ಲಾ ಸ್ವಚ್ಛತೆ
ಹೌದ್ರೀ ಆಯ್ತಾಯ್ತು ನಿಮ್ದ್ ಯಾವ್ದ್ ಗುಲ್ಬರ್ಗ ಅಂದ್ರಲ್ಲ
ಹಾಂ ರೀ ಗುಲ್ಬರ್ಗ ರೀ
ಹಾ ಸರಿ ತಗೊಳ ಅದಿಕ್ ಬಂದ್ಮ್ಯಾಲ ಮೀಟ್ ಮಾಡಂಗ ಸರಿ ಬಾಯ್ ಸ್ವಲ್ಪ ಕೆಲ್ಸ ಇದೆ ಆಮೇಲ್ ಕಾಲ್ ಮಾಡ್ತೀನಿ
ಹಾ ಸರಿ ಸರಿ ಕೆ ಬಾಯ್ ಹಾ ಸರಿ